ಹಲೋ ಗುಡ ಏನ್ ಮಾಡ್ತಾ್ದೀಿವ
ಏನಿಲ್ಲ ಕೂತಿದ್ದೆ ನೀವ ಏನ್ ಮಾಡ
ನಾವು ಟಿ ವಿ ನೋಡ್ತಾ ಕೂತಿದೀವಿ ನೋಡವ. ಹ್ಮ. ನಾವ್ ಚಾ ನೂ ಕುಡ್ದಿಲ್ಲ ಇನ್ನು ಏನ್ ಇಲ್ಲ ಚಿನ ಹೊರ್ಗಡೆ ದೊಡ್ಡಪ್ಪ ದೊಡಮ್ಮ ಬರ್ಬೇಕ್ ಹೊಳಿಗ್ ಹ್ಹ್ ಆವಾಗ ಚಾ ಕುಡಿಯೋದು ಎಲ್ಲಾ. ಹ್ಮ.
ಮನು ವಾಕಿಂಗ ಹೋಗೈತ ಏನು.
ಹೊರ್ಗಡೆ ಕುತೈತೆ ಹೂ ಹೊರಗಡೆ. ದೊಡ್ಡಮ್ಮ ನಾವು ಹೊರಗಡೆ ಕೂತಿದೀವಿ. ಹ್ಮ ಹಂಗಾಗಿ ಕೂತಿದ್ದೀವಿ ಹಂಗೆ. ಹ್ಮ್ ಊಟ ಮಾಡದ್ರ ಏನ್ ಊಟ ಮಾಡದ್ರವ.
ನಮ್ದು ಇದು ಶೇಂಗ್ದ ತಂಬಳಿ. ಮುದ್ದೆ ಅನ್ನ ಸಾಂಬಾರ್
ಹೌದ ದ ಹ್ಮ. ಹೌದಾ. ಹ್ಮ. ಹಾ ಹಲೋ.
ಏನಾಯ್ತು.
ಅದು ಏನಾಗಿದ ಹ ನಮ್ಮನ್ನೇಲ್ಲಾ ಹ ಇದು ಚಿಕನ್ ಸಾಂಬಾರ್ ಮಾಡಿದ್ದೆಮ್ಮ.
ನಾಟಿಕೋಳಿ. ಇದು ನಾಟಿಕೊಳಿಗೂ ಅದಕ್ಕೂ ಏನ್ ಡಿಫ್ರೆನ್ಸ್ ಎರಡು ಒಂದೇ ತರಾನೇ ಮಾಡೋದು ನಲ.
ಅಂದ್ರೆ ಬೈಲರ್ ಕೋಳಿ ಬೇರೆ ಆಗತ್ತೆ ನಾಟಿ ಕೋಳಿ ಬೇರೆ ಸಾಂಬಾರ್ ಆಗುತ್ತೆ.
ಟೇಸ್ಟ್ ಬೇರೆ ತರ ಆಗುತ್ತೆ ಮಾಡೋ ವಿಧಾನ ಮಾತ್ರ ಒಂದೇ.
ಒಂದೇ. ಅಂದ್ರೆ ಬೈಲರ್ ಕೋಳಿಗೆ ಆತರ ಬರದಿಲ್ಲ ಅಂದ್ರೆ ಸಾಫ್ ಚಿಕನ್ ಅದು ಅಷ್ಟು ನೀಟಾಗಿ ಬರಲ್ಲ ಅದು. ಫಾರಂ ಕೊಳಿದು ನೀಟಾಗಿ ಬರುತ್ತೆ ಅದು ಗಟ್ಟಿನೇ ಅಲ್ವಾ. ಅದು ಸೇಮ್ ಇದೇ ತರ ಪ್ಯಾಟ್ರನ್ ಬರುತ್ತೆ ಟೇಸ್ಟ್ ಚಿಕನ್ ಬೇರೆ ಚೇಂಜ್ ಆಗುತ್ತ. ಹ್ಮ ಹ್ಮ್ ಹಾಗೆ ಹಾಗೆ ಹ್ಮ. ಹ್ಮ್ ಹ್ಮ್ ಸಾಂಬಾರ ಅಷ್ಟ. ನಮ್ಮ ಇನ್ನೇನು ಈಗ ಸಂಜೆ ಮತ್ತೆ ಮಾಡ್ಬೇಕನ ಸ್ವಲ್ಪ ಬೇರೆ ಏನಾರ. ಹ್ಮ್ ಮಧ್ಯಾಹ್ನಕ್ಕಾಗಷ್ಟ ಮಾಡ್ಕೊಂಡಿದ್ನ. ಮಾಡಿ ಮುಗಿಸಕೊಂಡಿದೀವಿ ಈಗ ಸಾಂಬಾರು ಮಾಡ್ಕಬೇಕು ಮತ್ ಹ್ಹ್ ಹ್ಮ ಹ ಅಷ್ಟ. ಅಷ್ಟೆ ಮಾಡಿದ್ದು ಅದ ಮೊದ್ಲ ಇದಾಗಿತ್ತಲ್ಲ ಹಂಗಾಗಿ ಸುಮ್ನೆ ಅಂಗೆ ಸ್ವಲ್ಪ ಮಾಡ್. ಮಾಡ್ಕೊಂಡು ಸುಮ್ನೆ ಅದೆ ಹ್ಮ. ಅದ್ರಿಂದ ಹ್ಮ ಮತ್ತೆ ಪಾಪು ಏನ್ ಮಾಡ್ತಾ ಇದ್ದಾನೆ.
ಪಾಪು ಎದ್ದು ಹಾಲ್ ಕುಡಿತಾ ಇದ್ದಾನೆ ಆಕಡೆ ಈಕಡೆ ನೋಡ್ಕೊಂಡ್
ಟಿ ವಿ ನೋಡ್ತಾ ಕೂತಾನ ಅವ್ನು ಅಜ್ಜ ಟಿ ವಿ ನೋಡ್ತಾನೆನ್ ಅವ್ನು ಹ್ಮ ಹ ಹ್ಮ ಹ್ಮ. ಹ್ಮ ಹ
ಹ್ಹ್. ಹಾ ಹೂ. ಹ್ಮ್
ಮಗಾ ಹ್ಹ್ ಶಿಲ್ಲ ಹ್ಮ ಟ್ರೈ ಮಾಡ್ತಾನೆ ಹ್ಮ ಮತ್ತೆ ಹರ್ಷಿತ ಫೋನ್ ಮಾಡಿದ್ಲವಾ
ಬೆಳಿಗ್ಗೆ ಹ್ಮ ಚೆನ್ನಾಗಿದ್ದಾಳೆ ಹ್ಮ ಮತ್ತೆ ಬೆಳಿಗ್ಗೆ ಇದು ಎ ಚಿತ್ರ ನ ಅವಲೆಕ್ಕಿ ಹ್ಮ್ ನೆನ್ನೆದು ಅನ್ನ ಇತ್ತ ಅದನ್ನ ಚಿತ್ರಾನ್ನ ಮಾಡಿದ್ರು ಹ್ಮ್ ನಮ್ಗೆ ಅಂತ ಅವಲೆಕ್ಕಿ ಮಾಡಿದ್ರು
ಹೌದಾ ಹ್ಮ ನಮ್ದು ರೊಟ್ಟಿ ರೊಟ್ಟಿ ಬದ್ನೇಕಾಯಿ ಪಲ್ಯ ಮಾಡಿದ್ವಿ ಅದಕ ಕರ್ಮಿನಾಕಿದ್ದೆ ಒಂದ ಸ್ವಲ್ಪ ಬದ್ನೆೇಕಾಯಿ ಪಲ್ಯದೊಳಗೆಯ ಹಾಕೊಂಡು ರೊಟ್ಟಿ ಮಾಡಿದ್ವಿ ಎಲ್ಲ ಹ್ಮ್ ರೊಟ್ಟಿ
ನ್ಞನ್ ನ ಮಾಡ್ಣ ಕ ಹ್ಮ್ ಕೊಸ ಕೊಸ ಸಾರ ಎಲ್ಲಿ ಬಾಗೇಹಡೆಯರ್ಗ ಹ್ಮ್ ಬೆಳಿಗ್ಗೆ ಅಲ್ಲೇ ಮಾತಾಡ್ತಾ ಇದ್ರು ಅ ಅಪ್ಪಾಜನ ಫೋನ್ ಮಾಡಿತ್ತು ಆವಾಗಲೇ ಮಾತಾಡ್ತಾ ಇದ್ರು ಕ ಹ್ಮ್
ಹ್ಮ್ ಹ್ಮ್ ಹ್ಮ್ ಅಮ್ಮ ತಕ ಫೋನ್ ಮಾಡಿದ್ಲಾ
ಹ್ಮ್ ನಮ್ ತಕ್ಕನೂ ಮಲ್ಕೊಂಡಿದ್ದಾಗ ಮಾಡಿತ್ತು ಹ್ಮ್ ಇವಾಗ್ ಮಾತಾಡಿ ಇಟ್ಟೆ ಮಮ್ತಕ್ಕನ್ ಜೊತೆ ನೀವ್ ಮಾಡಿ
ಹ್ಮ
ಜಮ್ಮ ಜಮನ್ ಅವರು ಮಧ್ಯಾಹ್ನ ಬೆಳಿಗ್ಗೆ ಬೆಳಿಗ್ಗೆ ಮಾಡಿದ್ರು ಪಾಪು ನೋಡಕ ವಡಿಯೋ ಕಾಲ್ ವಡಿಯೋ ಕಾಲ್ ಬಿಡು ಮಾತಾಡಿ ಹ್ಮ
ಹಾ ಹಾ ಹಾ ಹಾ ಹ್ಮ
ಇನ್ ಬಗ ನ
ಹಂಗಾರೀ ಸಕತ್ ಇದ್ ಮಾಡ್ಕೊಂಡಾರೆ ಖುಷಿ ಆಗ್ಬುತೈಐತೆ ಮಗನ್ ನೋಡಿ ನೋಡಿ ಮಡಿಯ ಕಾಲಲ್ಲಿ ಹ್ಮ್ ಹಂಗಾಗಿ ಹ್ಮ್ ಹಾ ಹಾ ಹಾ ಅಷ್ಟೆ ಹ ಇನ್ ಮಾತಾಡೋದಾಗಿದ್ರೆ ಇನ್ ಹೆಂಗೆ ಕತೆೆ ಮಗಂದು
ಹ್ಮ್ ಹ್ಮ್ ಹ ಎಷ್ಟ ತಿಂಗಳಾದ್ಮೇಲೆ ಇದು ಹಾಕ್ತಾರೆ ಏ ಹ ನಡ ಹ್ಮ
ಹ ಒಂದ್ ಏಳ್ ತಿಂಗ್ಗಳಿಂದಾನೇ ಸ್ಟಾರ್ಟ್ ಮಾಡ್ಕತ್ತರ್ ಗಣವ ಗೋಳ ಇಡ್ಕೊಂಡು ನಿತ್ಕೊಂಡು ಟ್ರೈ ಮಾಡ್ತಾರೆ ಹೊಸ್ಲು ದಾಟದು ಮಾಡ್ತಾರೆ ಹ್ಮ ಒಂದ ಐದ ಆರು ತಿಂಗಳ ಮೇಲೆ ಹೊಸಲು ದಾಟಕ್ ಸ್ಟಾರ್ಟ್ ಮಾಡ್ಕತಾರೆ ಹ್ಮ ಹೊಸಲಬ್ ಪೂಜೆ ಮಾಡ್ತಾರೆ ಮಾಡಿದ್ ಬಿಿಟ್ಟು ಕಾಯ ಹೊಡ ಅರೆ ಹ್ಮ್ಮ ಈ ಮಾಡ್ತಾರೆ ಹಾ ಇಲ್ಲ ಮಾಡ್ತಾರೆ ಈ ಕಡೆನುವಾ ಓಹ ಹೊಸಲು ದಾಟಪಿಟ ಹೊಸಲು ದಾಟ್ಪಿಟ ಅಂತ ಹೇಳಿ ಹ ಹೊಸ್ ಮತ್ಲ ಪೂಜೆ ಮಾಡಿ ಇ ಹೊಡತಾರೆ
ಹ್ಮ್ ಹ್ಮ ಹ್ಮ್ ಹ್ಮ್ ಹ್ಮ ಹ್ಮ್ ಹ್ಮ ಹ್ಮ
ಮತ್ತೆಪ್ಪ
ಮ ಹೇಳ್ಬೇಕು
ಎಂತ್ದು ಹ್ಮ ನೀನು ಮೊಟ್ಟೆ ಸಾರ್ ಮಾಡಕ್ ಬರುತ್ತಾ
ಮೊಟ್ಟೆ ಸಾಂಬಾರ್ ನಂಗ ಹ್ಮ ನಾನು ಬೇರೆ ಇದೆಲ್ಲ ಮಾಡ್ತೇನೆ ಹೊಟ್ಟೆ ಸಾಂಬಾರಾರ್ ಮಾಡಲ್ಲ ಆಮ್ಲೆಟ್ ಮಾಡ್ತೀನಿ ಗೋರ್ಜು ಮಾಡ್ತೀನಿ
ಹಾ ಹೌದಾ ಎಗ್ ಬುರ್ಜಿ ಹೆಬ್ಬುರ್ಜಿ ಮಾಡ್ತಯದ ಹ್ಮ ಹ್ಮ ಮ ನಾ ಮಠೇಶ ಸರ್ ಅಂದ್ರೆ ಇದು ಈರುಳ್ಳಿ ಟೊಮೊಟೊ ಎಲ್ಲ ಹುರ್ದಿಟ್ಕಬೇಕಾ ಕುಯ್ದ್ಬಿಟ್ಟು ಆಮೇಲೆ ಒಂದ್ ಸ್ವಲ್ಪ ಮಸಾಲೆ ಪುಡಿ ಅನೆ ನಾನ್ ಈ ಕಡೆ ಮಾಡ್ತೀವಲ್ಲ ಮಸಾಲೆ ಪುಡಿ ಆ ತರ ಮಸಾಲೆ ಪುಡಿ ಅದ್ರಲ್ಲಿ ಅದೇ ಮಸಾಲೆ ಪುಡಿ ಹಾಕ್ಬಿಟ್ಟು ಗುಡ್ಬತೀವಿ ಸಾಂಬಾರ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಆಮೇಲೆ ಖಾರ ಪುಡಿ ಹಾಕ್ಬಿು ರುಬ್ಬಿಡೋದು ರುಬ್ಬ ರೆಡಿ ಮಾಡಿ ಇಟ್ಕೊಳ್ಳೋದು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಈರುಳ್ಳಿ ಕುಯಕಬೇಕು ಈರುಳ್ಳಿ ಕುಳ್ಕೊಂಡು ಒಗ್ಗರಣೆ ಹಾಕಿ ಖಾರನ ಅದೊಳಗ ಹಾಕಿ ರೋಸ್ಟ್ ಮಾಡೋದು ಚೆನ್ನಾಗಿ ರೋಸ್ಟ್ ಮಾಡ್ಬಿಟ್ಟು ಆಮೇಲೆ ಏನ್ ಮಾಡೋದು ಅ ಅದು ರೋಸ್ಟ್ ಆದ್ಮೇಲೆ ಖಾರ ಎಲ್ಲಾ ಕುದೀತಿರ್ತಲ್ಲಾ ಆಮೇಲೆ ಮೊಟ್ಟೆ ಒಡ್ದ್ ಅದ್ರೊಳಗೆ ಹಾಕೊಂಡು ಮಾಡ ಇಲ್ಲಾಂದ್ರೆ ಒಬ್ಬೊರು ಮಟ್ಟೆ ಒಡೆಯದಿಲ್ಲ ಅದನ್ನ ಕುದ ತರಂಗೆ ಫಸ್ಟ್ ಹ್ಮ್ ಕುದಿಸ್ಬಿಟ್ಟು ಅದ್ ಲೇಯರ್ ಟೈಪ್ ಮಾಡ್ತಾರ ಒಂದಸ ಸ್ವಲ್ಪ ಕಟ್ ಮಾಡ್ದಂಗೆ ಮಾಡ್ಬಿಟ್ಟು ಸಾಂಬಾರಳ್ಳಿ ಕಂಗಂಗೆ ಹಾಕತ್ತಾರ ಹಾ ತಗದಬಿಟ್ಟು ಹ್ಮ ಅದು ಚಾಕನಲ್ಲಿ ಒಂದ್ ಸ್ವಲ್ಪ ಲೇರ್ ಮಾಡ್ದಂಗ ಮಾಡಿ ಅದಕ್ಕೆ ಸಾಂಬಾರ್ ಒಳಗ ಹಾಕ್ ಬಿಟ್ರೆ ಟೇಸ್ಟ್ ಕೊಡುತ್ತೆ ಅಂತ ಹಾಕತ್ತಾರೆ ನಾವ್ ಏನ್ ಮಾಡ್ತವಿ ಒಡೆದು ಹಾಕ್ತಿವಿ ಅದನ್ನ ಒಂದ್ೆರಡು ಹಂಗೆ ತಿನ್ನಕು ಸಿಗುತ್ತೆ ಅಂದ್ಬಿಟ್ಟು ಹಂಗೆ ಹಾಕ್ ಕತೀವಿ ಅಗೆ
ಅವರು ಇವ್ರು ಹಂಗೆ ಮಾಡ್ತಾರ ಅವ್ರ ಮನೇಲಿ
ಹ್ಮ ಹೌದು ತ್ತಾ ಹ್ಮ್ ಹ್ಮ್ ಹ್ಮ್ ಹ್ಮ ಹ್ಮ್ ಹ್ಮ್
ಕಟ್ ಮಾಡ ಹಾಕ್ತಾರೆ
ಹ್ಮ್ ಮತ್ತೆ ಅದ್ರ ಏನ ಮಾಡ್ತಾರೆ ಕಟ್ಟ ಕುದಿಸಿಿರೋ ಮಟ್ಟೆ ಇದ್ರಲ್ಲಿ
ಲೇರ್ ಏನ್ ಕಟ್ ಮಾಡಲ್ಲ ಕಟ್ ಎಂತದ್ದು ಹಿಂಗ ಎರಡ್ ಭಾಗ ಮಾಡ್ಬಿಟ್ಟು ಹಾಕ್ತಾರ ಅವರು
ಓ ಅಂಗೇನೆ ಭಾಗ ಮಾಡಿ ಹಾ ಹ ಹಾ ದಪ್ಪ ದಪ್ಪಾಗಿ ಹ ಹ ಹಾ ಹಾ ಹಾ
ಹ
ಒಬ್ಬೊಬ್ರು ಒಂದೊಂದ ತರ ಮಾಡ್ತರ್ತೀನಿ ಹ್ಮ ಹಂಗಾಗಿ ಸಕತ್ತಿದ ಆಗ್ ಬರುತ್ತೆ ಮತ್ತೆ ಅದು ಒಂದೊಂದು ಮ ಮೊಟ್ಟೆಗಳನ ಹತ್ಸು ಬಾಯ್ಲ್ ಮಾಡದ್ರು ಜಾಸ್ತಿ ಬಾಯ್ಲ್ ಆಗ್ಬಿಡ್ತವೆ ಅಂತ ರಬ್ಬರ್ ಅದಂಗ ಆಗತ್ತೆ ಅಂತ ಅ
ಹೌದು ಹ ಹ ಅದು ಮೀಡಿಯಂ ಬಾಯ್ಲ್ ಅಲ್ಲೇ ಮಾಡಬೇಕು ಅಲ್ವಾ
ಹ್ಮ ಹ್ಮ್ ಹಾಗಂಗಾಗಿ ಹಾ ಆದ್ರಿಂದಾನೇ ಸ್ವಲ್ಪ ಲೈಟ್ ಆಗಿ ಬೇಯಿಸ್ ಬಿಟ್ಟ ಅದ್ನ ತಗ್ದು ಅದ ಸಾಂಬಾರ್ ಒಳಿಕ್ಕ್ ಹಾಕಂಡ್ ಸ್ವಲ್ಪ ಹೊತ್ತ್ ಬೇಯ್ಸ್ ಬಿಟ್ರೆ ಚೆನ್ನಾಗ್ ಬಂದ್ಬಿಡತ್ತೆ ಹ್ಮ್
ಹ್ಮ್ ಮತ್ತೆ ಅದ್ರಲ್ಲಿ ನ್ ವೆರೈಟಿ ಮಾಡ್ತೀರಿ ನೀವು
ಮದ್ಯದಲ್ಲಿ ಎಗ್ ರೈಸ್ ಮಾಡ್ತೀವಿ ಹೆಗ್ ಬುರ್ಜಿ ಮಾಡ್ತೀವಿ ಮತ್ತೆ ಸಾರು ಮಾಡ್ತೀವಿ ಮತ್ತೆ ಗೊಜ್ಜು ಮಾಡ್ತೀವಿ ಈ ಚಪಾತಿ ಅದು ಮ ಕುದಿಸ್ಬಿಡೋದು ಫಸ್ಟ್ ಕುದಿಸಬಿಟ್ಟು ಸಣ್ಣ ಅವನ್ನ ಕಟ್ ಮಾಡ್ಕಬಿಡೋದು ಸಣ್ಣ ಮೀಡಿಯಮ್ ಆಗಿ ಈಗ ಈರುಳ್ಳಿ ಕಟ್ ಮಾಡ್ತ ಲ್ಲ ಆ ಸೈಜ ಅಲ್ಲಿ ಕಟ್ ಮಾಡ್ಬಿಡ್ತೀವಿ ಕಟ್ ಮಾಡ್ಬಿ ಆಮೇಲೆ ಈರುಳ್ಳಿ ಟೊಮೊಟೊ ಇವನ್ನಲ್ಲಾ ಕಟ್ ಮಾಡ್ಕೊಳ್ಳೋದು ಕಟ್ ಮಾಡ್ಕ್ ಸಾಂಬಾರ್ ಸೊಪ್ಪು ಅಂತ ಆಮೇಲೆ ಒಗ್ಗರಣೆ ಕೊಡೋದು ಒಗ್ಗರಣೆ ಕೊಟ್ಟು ಈರುಳ್ಳಿ ಫಸ್ಟ್ ಒಗ್ಗರಣೆ ಕೊಟ್ಟ ಹಾಕ ಹಳೋದು ಬಾಡಸೋದು ಮತ್ತೆ ಟೊಮೊಟೊ ಬಾಡಸ್ಕೊಬೇಕು ಆಮೇಲೆ ಖಾರ ಪುಡಿ ಹಾಕ್ ಅದಕ್ಕೆ ಖಾರ ಪುಡಿ ಹಾಕಿ ಮೊಟ್ಟೆ ಹಾಕ್ಬೇಕ ಅದಕ್ಕೆ ಮೊಟ್ಟೆ ಅರ್ಷ್ಣ ಪುಡಿ ಹ ಬಾಯ್ಲ್ ಮಾಡಿರ್ತೀವ ಅಲ್ಚಿನಿ ಹ್ಮ ಬಾಯಲ್ ಮಾಡ ತವಲ್ಲ ಅದನ್ನ ಕಟ್ ಮಾಡಿ ಇಟ್ಕೊಂಡಿರೋದ ಅಷ್ಟೇ ಸಣ್ಣಕ್ಕೆ ಅದನ್ನ ಏನ್ ಮಾಡೋದು ಬಾಯ್ಲ್ ಮಾಡಿರೋದನ ಅದ ಕಟ್ ಮಾಡಿರೋ ಒ ತಗ ಪೀಸ್ಗಳನ ಅದ್ರೊಳಿಕ್ ಹಾಕಿ ಮತ್ತೆ ಮಸಾಲೆ ಪುಡಿ ಖಾರ ಪುಡಿ ಇರುತ್ತಲ್ಲ ಅದನ್ನ ಹಾಕಿ ರೋಸ್ಟ್ ಇದ್ ಮಾಡುವ ತಿರ್ವಾಡದು
ತಿನ್ನೇನೆ ಇಲ್